ಶುಭ ಮುಂಜಾನೆ.
ಹ ನಿಮಗೆ ಯಾವ ತರಹದ ಸಹಾಯ ಮಾಡ ನಮ್ಮಿಂದ ಸಹಾಯವಾಗಲಿ ನಮ್ಮಿಂದ
ನೀವು ಏನೋ ಒಂದು ಹೊಸದು ಕಂಡ್ ಹಿಡ್ದಿದ್ದೀರಲ್ವಾ. ಏನೋ ಒಂದು ವಸ್ತು ಕಂಡಿಡ್ದಿದೀರಂತೆ ಗೊತ್ತಾಯ್ತು ಅದಕ್ಕೆ ಕರೆ ಮಾಡ್ದೀವಿ ಹೆಂಗೆ ಕಂಡ್ಹಿಡ್ದಿದ್ದೀರಾ ಏನು ಅಂತ ತಿಳಿದ್ಕೊಳ್ಳೋದಿಕ್ಕೆ ಸ್ವಲ್ಪ ಹೇಳ್ತೀರಾ.
ಹಾಗೇಏನು ಹೋಗ ನಾನು ಕಂಡು ಹಿಡುದಿಲ್ಲ.
ಹೌದಾ. ಎಲ್ಲ ಕೇಳ್ಪಟ್ಟೆ ಎಲ್ಲರೂ ಹೇಳ್ತಿದ್ದಾರೆ ಈ ತರ ಕಂಡ್ದಿದ್ದಿದ್ದಾರೆ ಕಂಡ್ದಿದ್ದಿದ್ದಾರೆ ಹೌದಾ. ಹಾ ಇವಾಗ ಏನ್ ಮಾಡ್ತಿದ್ರಿ ಏನೇನ್ ಕೆಲ್ಸ ಮಾಡ್ತೀರಾ ಹೌದು ನೀವು.
ನಾನು ಊಟ ಮಾಡುವುದು. ತಿನ್ನುವುದು ಮಲಗುವುದು ನಿದ್ದೆ ಮಾಡುವುದು ಈ ಕೆಲಸ ಬಿಟ್ಟು ಒಂದು ಪ್ರಾಣಿ ತಲೆ ತಿನ್ನುತೇನೆ ಒಂದು ಕತ್ತೆಪ ತ ತಿನ್ನುತ್ತೇ
ಆ ಮತ್ತೆ ಏನ್ ಮಾಡ್ತೀರಾ.
ಅದ್ರ ಜೊತೆ ಕರೆ ಮಾಡುತ್ತೇನೆ ಕರೆ ಮಾಡಿದ್ರೆ ಒಂದೊಂದಸಾರಿ ನಮ್ಮ ಕರೆಯನ್ನು ಸ್ವೀಕರಿಸುವುದಿಲ್ಲ.
ಆ ಮತ್ತೆ
ಏನು ಮಾಡುವ ಅಂತೇಳಿ ವಿಚಾರ ಮಾಡಿ ಅದಕ್ಕೆ ಮೆಸೇಜ್ ಕಳಿಸುತ್ತೇನೆ.
ಹಾ ಏನಂತ ಕಳಿಸುತ್ತಿರಾ
ಏನಂತ ಕಳ್ಸೋದು ಗೊತ್ತಿಲ್ವಾ ನಿಮ್ಗೆ
ಇಲ್ಲ ಗೊತ್ತಿಲ್ಲ ಹೇಳಿ ಏನಂತ ಕಳ್ಸ
ಏನು ಮಾಡುತ್ತಿದ್ದೀಯ ಕತ್ತೆ ಅಂತ ಮೆಸೇಜ್ ಹಾಕುತ್ತೇನೆ ಸಂದೇಶವನ್ನು ಕಳಿಸುತ್ತೇನೆ.
ಹ
ಆ ಕತ್ತೆ ಫ್ರೀ ಆಗಿದ್ದರೆ ಮೆಸೇಜ್ ಮಾಡುತ್ತೆ ಇಲ್ಲ ತಲೆನೋವು ತಲೆನೋವು ಅನ್ನುತ್ತೆ.
ಹಾ ಯಾಕೆ ತಲೆನೋವು ಆಸ್ಪತ್ರೆಗೆ ಹೋಗಿ ತೋರಿಸಕೊಬೇಕಲ್ವಾ.
ಈ ತರ ಒಳ್ಳೆ ಹುಡುಗ ಕಾಲ್ ಮಾಡಿದ್ರೆ ತಲೆ ನೋವುತಂತೆ ಅದಕ್ಕೆ.
ಹಾ ಹೌದಾ.
ಹೌದು. ಮನ್ನೆ ಸಿಕ್ಕಿತ್ತು ಕತ್ತೆ. ಒಂದು ಊರಲ್ಲಿ ಮೊನ್ನೆ ಸಿಕ್ಕಿತ್ತು, ನಾನು ಅದಕ್ಕೆ ತುಂಬಾ ಹೇಳ್ದೆ.
ಹೌದಾ.
ಹಾ ತುಂಬಾ ಎಲ್ಲವು ಪ್ರದೇಶದಲ್ಲಿ ಮಾವಿನ ಹಣ್ಣು ತುಂಬಾ ಹೆಚ್ಚಾಗಿ
ನಿಮ್ಮ ನಿಮ್ಮ ಮೊಬೈಲು ಎಲ್ಲೋ ಇಕ್ಕಿದೀರಾ ನೋಡಿ. ವಾಯ್ಸ್ ಯಾಕೆ ಒಂತರ ಕೆೇಳಿಸತದೆ ಯಾಕೆ ಏನಾಯ್ತು.
ಹೌದಾ. ಹಾ ಇವಾಗ ಕೇಳ್ಸ ಇದೆಯಾ ನಿಮಗೆ
ಹಾ ಇವಾಗ ಕೇಳಿಸ್ತಿದೆ ಹೇಳಿ.
ನಿಮ್ಮ ಕರ್ಣಗಳಲ್ಲಿ ಕರ್ಣ ಪಟಗಳು ಹರಿದು ಹೋಗಿವೆ ಏನು. ನಿಮ್ಮ ಕಿವಿ ನೀವ್ ಕಿವಿ ಹೌದ ಚೆನ್ನಾಗಿಲ್ಲ. ಯಾಕಂದ್ರೆ ನಿಂಗೆ ವಯ್ಸಾಯ್ತಲ್ಲ ವಯ್ಸಾಯ್ತಲ್ಲ ನಿಂಗೆ ಅದಕ್ಕೆೆ ಹಂಗಗತ್ತೆ. ಹಾ. ಬರುತ್ತ ಬರುತ್ತ ನಿಮ್ದೇ ಕೀ ಹಾಕ್ತರಲ್ಲ ನಮ್ದು ಹಂಗಿಲ್ಲ. ನಾವು ಬರ್ತಾ ಬರ್ತ ಚಿಕ ವರ್ ಆಗ್ತೇವೆ ದೊಡ್ಡರಾಗದಲ್ಲ ನೀವು ಬರ್ತಾ ಬರ್ತಾ ಮುದುಕಿಯರ್ ಆಗ್ತರ.
ನಿಮ್ಮ ನಿಮ್ಮ ಮೊಬೈಲ್ ಗೆ ಏನೋ ಒಂದು ಸಂದೇಶ ಬಂದಿದೆ ನೋಡಿ.
ಏನ ಸಂಂದೇಶ ಅದು.
ನೋಡಿ ಏನು ಸ್ವಲ್ಪ ಗೊತ್ತಿಲ್ಲ.
ಹೌದಾ.
ಹಾ.
ಮತ್ತೆ ನೀವು ಏನು ಏನ ಕೆಲ್ಸ ಮಾಡುವುದೀಗ
ನಾವು ಮನೇೆಯಲ್ಲಿದ್ರೆ ಹಸು ಮೇಯಿಸ್ತೀವಿ.
ಹೌದಾ.
ಅಗ್ನಿ ಹಾಕಿದ್ರೆ ಗುಡಸ್ತೀನಿ ಅದಕ್ಕ
ತುಂಬಾ ಒಳ್ಳೆ ಕೆಲ್ಸ ತುಂಬಾ ಒಳ್ಳೆ ಕೆಲ್ಸ. ಇಷ್ಟ
ಬಟ್ ಅಡ್ಗೆ ಮಾತ್ರ ಮಾಡಕ್ ಬರಲ್ಲ.
ಹೌದ ನಿಮ್ಗೆ ಯಾಕೆ ಅಡುಗೆ ಮಾಡಕ್ ಬರಲ್ಲ.
ಅದು ಯಾಕೆ ಅಂದ್ರೆ ನನಕ್ಕೆ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ. ಅಡುಗೆ ಮಾಡೋದು
ಹೌದಾ ಮತ್ತ ಏನು ಮಾಡುತ್ತೀರಾ ನೀವು ಮತ್ತೇಏನು ಕೆಲ್ಸ ಬರುತ್ತೆ ನೀಮ್ಗೆ
ಮತ್ತೆ ನಾವು ನಗರಕ್ಕೆ ಬಂದಾಗಿಂದ ಮನೆಗೆ ಅವಾಗವಾಗ ತಿಂಗಳಗ ಒಂದ್ಸರ ಹೋಗ್ತಿವಿ ಅವಾಗ ಚೆನ್ನಾಗಿ ನೋಡ್ಕೊಂತಾರೆ ಅಮ್ಮ ಅಪ್ಪ ನಮ್ಮ ತಂದೆ ತಾಯಿ ಇದ್ದಿದ್ದು ಅವಾಗ ಏನು ಕೆಲ್ಸ ಹೇಳೋದೇ ಇಲ್ಲ.
ಹ್ಮ ಹ್ಮ. ಅಂದ್ರೆ ನೀವು ಒಂದ್ ವಾರ ಒಂದ್ ವಾರ ಹೆಚ್ಚ ಒಂದ ವಾರದಲ್ಲಿ ಹೆಚ್ಚಗಿದ್ರೆ ತುಂಬಾ ಕೆಲ್ಸ ಹೇಳ್ತಾರೆ ಅಲ್ವಾ.
ಹಾ ಹೌದು ಅದಕ್ಕೆ ವಾರದಲ್ಲಿ ಇರೋದಿಲ್ಲ ಒಂದು ಎರಡು ದಿನ ಇದ್ದು ಮತ್ತೆ ಬಂದು
ಅಲ್ವ. ಮತ್ತೆ ನಿಮ್ಗೆ ಏನೇನು ಊಟ ಮಾಡಿಕೊಡ್ತಾರೆ ನೀವು ಊರಲ್ಲಿ ಹೋದಾಗ.
ನಮ್ಗೆ ಮುದ್ದೆ ಸಾಂಬಾರು ಮತ್ತೆ ಮಜ್ಿಗೆ ಮಾಡ್ತಾರೆ ಮತ್ತೆ ಹೋಳ್ಿಗೆ ಮಾಡ್ತಾರೆ ಚಪಾತಿ ಮಾಡ್ತಾರೆ ದೋಸೆ ಮಾಡ್ತಾರೆ
ನಿಮ್ಗೆ ಇಷ್ಟವದು ಯಾವದು ಇದ್ರಲ್ಲೆಲ್ಲ ಇಷ್ಟ ನಿಮ್ಗೆ ಎಷ್ಟಾವದು್ದು ಯಾದು ಇದ್ರ ಎಲ್ಲ
ನನಗೆ ಇಷ್ಟವಾದಿದ್ದು ನಾಟಿ ಕೋಳಿ ಸಾಂಬಾರು ಮುದ್ದೆ
ಅದಾನ
ಹಾ ಮತ್ತೆ ಕಬ ಬಂದ್ರೆ ಇಷ್ಟ
ತಂದು ಕೊಡಿ ನಿಮ್ ಮನೇಲಿ ರುಚಿಯಾಗಿ ಮಾಡ್ತಾರ ಅಂತ ಕೇಳ್ಪಟ್ಟೆ ನಾನು
ರುಚಿಯಾಗಿ ಮಾಡ್ತಾರೆ ಬಟ್ ಅಲ್ಲಿಂದ ಪ ಹಳ್ಳಿಯಿಂದ ನಗರಕ್ಕೆ ತರ ಸ್ಥಿತಿಗೆ ಚೆನ್ನಾಗಿರಲ್ಲ ಅದು ಅದಕ್ಕೆ ತಗೊಂಡ್ ಬರಕ್ಕ ಆಗಲ್ಲ
ಅದಕ್ಕೆ ಅದಕ್ಕೆ ನಾನು ಏನು ಒಂದು ನಿಮಗೆ ಹಾ ಹೇಳುತ್ತೇನೆ ಕೇಳಿ ಇದು ಮುಂದೆ ನಿಮ್ಗೆ ಸುಮಾ ಾಯ ಆಗುತ್ತಲ್ಲ ನೀವು ಅಡಗೆ ಮಾಡುವುದನ್ನು ತಿಲಿಯಿರಿ
ಹ ಹೌದಾ ಹಾ ಕಲಿಬೇಕು ಮುಂದೆ ಕಲಿಬೇಕು
ನನಗೂ ಮಾಡ್ಕೊಡ್ಬೋದು ನೀವು ಬಂದು
ಹಾ ಮುಂದೆ ಕಲಿತೀನಿ ಇವವಾಗಿಲ್ಲ ಸ್ವಲ್ಪ ದಿವಸ ವಿದ್ಯಾಭ್ಯಾಸ ಆದ್ಮೇಲೆ ಇಲ್ ಎಲ್ಲ ಕಲಿತೀನಿ
ಹೌದಾ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆಯ ಅಲ್ವಾ
ಹಾ ವಿದ್ಯಾಭ್ಯಾಸ ಎಲ್ಲೂ ಚೆನ್ನಾಗೇ ಇದೆ
ನಿಮ್ಮ ಪರೀಕ್ಷೆಗಳು ಬರ್ ಬರ್ತಿದಿವವಿ ಅಂತ ಕೇಳ್ಬಟ್ಟೆ ನಾನು ಹೇಗಿದೆ ನಿಮ್ಮ ಪರೀಕ್ಷೆೆಗೆ ತಯಾರಿ
ಪರೀಕ್ಷೆಗೆ ಇನ್ನ ತಯಾರಿ ಏನು ಇಲ್ಲ ಇನ್ನುೂ ಶುರು ಮಾಡಿಲ್ಲ ನಾಳೆ ನಾಳಿದ್ದು ಶ ಇ ಮಾಡ್ಬೇಕು ಅಂತ ಹೇಳಿದೀವಿ
ಹೌದಾ ನಿಮ್ಮ ಪರೀಕ್ಷೆಗೆ ತಯಾರಿಗೆ ಶುಭವಾಗಲಿ
ಧನ್ಯವಾದಗಳು
ಮತ್ತೆ ನಮ್ಮ ಗೆಳತಿಯರ ಎಲ್ಲರೂ ಹೋಗುತ್ತಿದ್ದಾರಾ
ಹಾ ಎಲ್ಲರೂ ಓದಕ್ತಾನೆ ಇದ್ದಾರೆ
ಹಲ್ಕ
ಹ್ಮ್
ಹಾ ಹ್ಮ ಎಲ್ಲ ಚೆನ್ನಾಗಿ ನಿಮ್ಮ ಚೆನ್ನಾಗಿ ನೋಡ್ಕೊಳ್ತಾರ ಎಲ್ಲರು ನಿಮ್ಗೆ ಹೇಳೇಳ್ತರು ನಿಮ್ಮಲ್ಲಿಹ ಸಹವಾಸದೊಟ್ಟಿಗೆ ಸಹ ಚೆನ್ನಾಗಿದಾರ ನಿಮ್ಮ ಸಾಹಸದಿಂದ
ಇಲ್ಲ ನಾನೇ ಯಾರನ್ನೂ ಮಾತಾಡ್ಸಲ್ಲ ನಾವು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಿರೋದು ಹಓದು ವಿದ್ಯಾಭ್ಯಾಸ ಇತ್ತಲ್ವಾ ಓದೋದಿಕ್ಕೆ
ಅದಕ್ಕೆ ಓದೋದಕ್ಕೆ ಬಂದರೆ ನೀವು ಮನುಷ್ಯರ ಜೊತೆ ಸ್ನೇಹ ಸಂಬಂಧ ಬಳಸ್ಕೋಬ
ಸ್ವಲ್ಪ ಸ್ವಲ್ಪ ಬೆಳೆಸಿದೀನಿ ಫುಲ್ಲ ತುಂಬಾ ನಂಬಿಕೆ ಇಡ್ಕೊಂಡಿಲ್ಲ ಯಾಕಂದ್ರೆ ತುಂಬಾ ನಂಬಿಕೆ ಇಟ್ಕೊಂಡ್ರೆ ಎಲ್ಲರೂ ಮೋಸ ಮಾಡ್ತಾರೆ
ಹ್ಮ ನೀವು ಏನ್ ಹೇಳ್ತಿದ್ದ್ರ ನಿಮ್ಮ ಗೆಳತೀರಲ್ಲಿ ಮೂರ್ ಸಗತಿಯರು ತುಂಬಾ ಇದ್ದಾರೆ
ಹಾ ಹೌದು ಇದಾರೆ ಹಾ ಹೌದು ಅದಕ್ಕೆ ಯಾರನು ಇವಾಗ ಗೆಳ ಗೆಳೆಯರನೆೇ ಗೆಳತಿಯರನ್ನೇ ನಮ್ದಿ ಸ್ನೇಹ ಮಾಡಿದ್ದೀನಿ ಅವರು ಎಲ್ಲರೂ ನನ್ಗೆ ಮೂರು ಅಣಮ್ಮ ಇಕ್ ಬಿಿಟ್ಟು ಹೋಗಿದ್ದಾರೆ
ಹೌ ಹೌದಾ
ಹ ಅದಕ್ಕೆ ಇವಾಗ ಯಾರನ್ನು ನಂಬೋದಿಲ್ಲ ನಂಬಿಕೆ ಯಾರ ಮೇಲೆನೆ ಇಟ್ಕಳೋದಿಲ್ಲ ಏನೋ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಮಾತಾಡ್ತೇನ ಅಷ್ಟೆ
ಹೌದಾ ಹಾ ಹಾ ್ಮ ಮೂರು ನಾಮಕ್ ಕಾಣ ಕಾಣಸುತ್ತ ಅವಾಗ ಅವಾಗ
ಕಾಣ್ಸುತ್ತೆ ಅವಾಗವಾಗ ಅವರು ಇಕ್ಕಿರೋದು ಅವಾಗ ಅವಾಗ ಅದನ್ನೆಲ್ಲಾ ನೆನ್ಸ್ ಕಕೊಂಡ್ರೆ ಹಳು ಬರುತ್ತೆ ತಂದೆ ತಾಯಿ ನೆನಪಾಗಕ್ತಾರೆ
ಹೌದಾ ನೀವ್ ಹೇಗ್ ಹೇಳುತ್ತೀರಾ
ಹಾ ಬಟ್ ಏನ್ ಮಾಡಕ್ಕು ಆಗೋದಿಲ್ಲ ಏನ್
ಅಲ್ವಾ ಅಲ್ವಾ್ತ ಇರ್ಲಿ ಬಿಡಿ ನಿಮ್ಗೆ ನಿಮ್ಗೆ ಎದುುತ್ತ ಕೊಡೋದಕ್ಕೆ ನಂ್ಗೆ ಇಷ್ಟ ಆ ಇಲ್ಲ
ಹ ಹೌದು ಧನ್ಯವಾದಗಳು
ಹ್ಮ
ಇನ್ನು ಏನು ಸಮಾಚಾರ
ನಮ್ದು ಸಮಾಚಾರ ಏನು ಇಲ್ಲ ನಮಗೆ ಸ್ವಲ್ಪ ವಿದ್ಯಾಭ್ಯಾಸ ಮಾಡುವಿದೆ ಆಹ ಮತ್ತೆ ನಾವು ಕೆನ್ಸಕ್ಕಾಗಿ ಸ್ವಲ್ಪ ಹುಡುಕುತ್ತಿದ್ದೇವೆ ಕೆಲಸಗಳು ಹುಡುಕಿ ಹುಡುಕಿ ಸಾಕಾಗಿದೆ ಈಗ ನಾ ಕೆಲ್ಸವನ್ನು ಕೆಲ್ಸಕ್ಕಾಗಿ ಓದಿಕೊಳ್ಳುತ್ತಿದ್ದಾನೆ ಈ ತರ ತುಂಬಾ ಕೆಲಸಗಳು ಸಿ ಕರೆ ಮುಂದೆ ನಮಗೆ ಚೆನ್ನಾಗಾಗುತ್ತೆ ಕೆಲ್ಸ ಸಿಕ್ಕ ಮದುವ ಆಗುತ್ತೆ ಮನೆ ಕಟ್ಟುತ್ತೇನೆ ಮಕ್ಕಳು ಆಗುತ್ತವೆ ಮಕ್ಕಳಿಂದ ಮಮ್ಮಕ್ಕಳ ಆಗ್ತವೆ ಆದ್ಮೇಲೆ ಒಂದು ನಂಗೆ ಮದುವೆ ಆದ್ಮೇಲೆ ಒಿಕೆಟ್ ಟೀಮ್ ಕಟ್ಟುವ ಆಸೆ
ಹೌದಾ ಹಾ
ಹ ಈ ತರ ಯೋಜನೆಗಳು ಇವೆ ಮುಂದೆ
ಶುಭವಾಗಲಿ ಎಲ್ಲಾ ಚೆನ್ನಾಗ್ ಮಾಡಿ
ಹೌದು ನಿಮ್ಮ ಧನ್ಯವಾದಗಳು ನಿಮ್ಮ ನಿಮ್ಮ ಭವಿಷ್ಯದ ನಿಮ್ಮ ಭವಿಷ್ಯದಲ್ಲಿ ಏನು ಮಾಡುತ್ತೀರಾ
ಭವಿಷ್ಯದ ಕನಸು ಭವಿಷ್ಯದ ಕನಸು ಏನು ಇಲ್ಲ ನಾವು ಒಳ್ಳೆ ಉದ್ಯೋಗ ತಗೊಂಡು ತಂದೆ ತಾಯಿನ ನೋಡ್ಕೊಬೇಕು ಅಷ್ಟೆ ಹಲೋ ಹಲೋ ಏನ್ ಮಾಡ್ತಿದ್ದೀರಾ ಹಲೋ ಹಲೋ
ಅಣ್ಣ